ಹಲೋ
ಹಾ ಹೇಳಮ್ಮ ಊಟ ಆಯ್ತಾ.
ಹ್ಮ್ ಅಕ್ಕ ಆತು ನಿಮ್ದು.
ನಂದು ಆತ್ ನೊಡಮ್ಮ ಏನಾಗಿತ್ತು ಊಟ.
ಊಟಾ ಆನ್ನ ಸಾಂಬರ್. ಅಷ್ಟೇ ಅನ್ನ ಸಂಬರಷ್ಟೇ ಇವತ್ತು
ಹ್ಮಞ ಮತೆನಪ್ಪಿ ವಿಚಾರಾ ನಮ್ಮ ದು ಆಯ್ತು ನೋಡಪಿ ನಾನು ಪುಳಿಯೋಗರಣಿ ಒಗ್ಗರ್ರಣಿ ಹಾಕಿದ್ದೆ ಊಟ ಆಯ್ತಾ ಅದ ಕೆಲ್ಸ ಮಾಡ್ಕೊಂತ ಕೂತಿದ್ದೆ ಹೆಂಗಾಯ್ತ್ ಮೊರಮ್ಮಪ್ಪ ನಿಮ್ಮಲ್ಲಿ ಇನ್ನ
ನಮ್ಮಲ್ಲಿ ಜಾಸ್ತಿ ಜೋರ್ ಮಾಡಲ್ಲ ಮ್ಮೊಹರಮ್ಮ ನಮ್ ಕಡೆ ಮುಸ್ಲಿಮ್ಸ್ ಇಲ್ಲ ನಿಮ್ ಕಡೆ
ಹ ನಮ್ ಕಡೆ ಇಲ್ಲಿ ನಮ್ಮ್ ಏರಿಯಾದಲ್ಲಿ ಏನು ಅಷ್ಟಾಗಿ ಮುಸ್ಲಿಮ್ಸ್ ಇಲ್ಲ ಬಟ್ ಮೊಹರಂ ಹಬ್ಬಾ ಇಲ್ಲಿ ಚೆನ್ನಾಗ್ ಮಾಡ್ತಾರ ಊರ್ ಫುಲ್ ಮೆರವಣಿಗೆ ಮಾಡ್ತಾರ ದೇವರೆಲ್ಲಾ
ಹೌದಾ ನಮ್ದು ಪಕ್ಕದ ಹಳ್ಳಿಗ್ ಹೋಗ್ ಮಾಡಿ ಬರ್ತೇವ ನಾವು
ಹಾ ಹಾ ಹಾ ಪಷ ನಿಮ್ಮ ಊರಲ್ಲಿಲ್ಲಾ
ಹ ಹಾ ನಮ್ಮೂರಲ್ಲಿ ಮುಸ್ಲಿಮ್ಸ್ ಇಲ್ಲಾ ಓನಲಿ ಲಿಂಗಾಯತ್ ಅಷ್ಟೇ
ಹಾ ಇಲ್ಲ ನಮ್ಮ್ ಊರಲ್ಲಿ ಮುಸ್ಲಿಮ್ಸ್ ಇದಾರೆ ಬಟ್ ನಾವ ಇರಯ ಏರಿಯಾದಲ್ಲಿ ಇಲ್ಲಾ ದ ಆ ಇದಾನ ನಮ್ಮ್ ಮನೆ ಹಿಂಭಾಗ ಅಲ್ಲಿ ಹಿಂದಿನ ಮೊನ್ನೆ ಹೋಗಿ ಎಲ್ಲಾ ಉದಸ್ಕೊ ಇದು ಸಕ್ಕರೆೆ ಉದಿಸಕೊ ಬಂದ ನಿನ್ನೆ ಎಲ್ಲಾ ಮು ಎಲ್ಲಾ ದೇವ್ರು ಮೆರವಣಿಗೆ ಮಾಡಿ ಎಲ್ಲಾ ದೇವರು ಆ ಕಡೆ ಈ ಕಡೆ ಇರೋ ಎಲ್ಲಾ ದೇವರು ಒಂದ್ ಕಡೆ ಸೇರಿ ಇರ್ತಾವ ಎರಡ್ ದಿನದ ಹಿಂದಿನ ದಿವ್ಸ ರಾತ್ರಿ ದೇವ್ರಿಗೆ ಮೈ ತೊಳದಂತ ಏನ ಮಾಡ್ತಾರಾ ಅವಾಗ ನೈಟ್ ಇ ಬಂದಿರ್ತಾವ್ ದೇವ್ರು ಮದ್ಯ ರಾತ್ರಿ ಒಂದೂವರೆಗೆ ಏನೋ ಬಂದಿದ್ ನಮ್ಮಲ್ಲಿ ದೇವರು ರಾತ್ರಿ
ಹೌದಾಕ್ಕ ಈ ಚೋಂಗ್ಯ ಒಂದ್ ಮಾಡ್ತೀವಿ ನಾವ್ ಅಷ್ಟೇ
ಹ ಹಾ ನಾವು ಮಾಡ್ತೇವಪ್ಪಿ
ಹ್ಮ್ ಹ್ಮ್
ನಾವು ನಿನ್ನೆ ಚುಂಗ್ಯ ಮಾಡಿದ್ವಿ ಮಾಡೋದು ಇರ್ಲಿಲ್ಲ ನಾವೇನ್ ಸೆಲೆಬ್ರೇಷನ್ ಮಾಡಲ್ಲ ಬಟ್ ಮಾಡ್ಕೊಂತ ಬಂದಿದ್ದು ಲ್ಲ ಮತ್ತೆ ಹಬ್ಬ ಅನಸ್ಬೇಕಲ್ಲ ಮತ್ತೆ ಎಲ್ಲಾರು ಮಾಡಿರ್ತಾರ ಈ ಈಗ ಒಂದೊಂದ ಅಡಿಗೆ ಮಾಡೋದೇ ಒಂದೊಂದ್ ಹಬ್ಬದಲ್ಲಯ ಮೊರಂ ಹಬ್ದಲ್ ಚೋಂಗಿ ಬಿಟ್ಟು ಮತ್ತತ್ ಬೇರೆ ಟೈಮ್ ಅಲ್ಲಿ ಮಾಡಕ್ ಆಗೋದಿಲ್ಲ
ಹೌದಕ್ಕ ನಾಳೆ ಕಾರಹುಣಿವೆ ಅಲ್ಲಾ ಕಾರ ಹುಣ್ಣಿಮೆಯ ಕಡಬು ಹೋಳಿಗಿ ಹೆಂಗ್ ಮಾಡ್ತೇವಿ
ಅಂದ್ರೆ ಪ್ರತೀಕಾರಹುಣವಿಗುನು ಮಾಡ್ತೀರಾ ಏನು ಈ ಕಾರಹುಣವಿಗಿ ಅಂತೇಳಿ ಮಾಡೋದಪ್ಪಿ
ಅಷ್ಟೆ
ಹಾ ಹಾ ಹಾ ನಾವ್ ಕಾರುಣ್ವಗ್ ಹುಣವಿಗ್ ಏನಾರು ಮಾಡ್ ಸ್ವೀಟ್ ಅದು ಮಾಡಿ ಒಂದಸ ಸರಿ ಎಡಿ ಮಾಡ್ತೇನೆ ಇಲ್ಲ ನು ಸರಿ ಇಲ್ಲಾ ಎಲ್ಲಾ ಬೇರೆ ಹಬ್ಬ ಎಲ್ಲಾ ಕರ್ಕೊಂಡ್ ಬರದ ಇದೆ ಕಾರಹುಣವೇ ಎಲ್ಲ ಅಪಿ ಹಾ ಬೇರೆ ಎಲ್ಲಾ ಹಬ್ಬಗಳು ಬರೋದು ಅದೇ ಈ ಕಾರುಣವಿಯಿಂದ ಸ್ಟಾರ್ಟ್ ಈ ನೆಕಸ್ಟ ಪಂಚಮಿ ಸ್ಟಾರ್ ಅಲ್ಲಾ ಕ್ಲೀನಿಂಗ್ ಮಾಡ್ಬೇಕೇನ ನೀವು ಮನೆಎಲ್ಲಾ
ಹಾ ಕ್ಲೀನಿಂಗ್ ಮಾಡ್ತೀವಿ ಹಂಗೆ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತೇವಿ ಗಣೇಶನ ಹಬ್ಬಕ್ ಫುಲ್ ಮಾಡ್ತೀವಿ ಮತ್ತೆ
ಹಾ ಹ ನಮ್ಮಲ್ಲಲ್ಲಿ ನಾವು ಪಂಚಮಿ ಹಬ್ಬ ಯಾವಾಗಪ್ಪಿ ನೀವು ಫಸ್ಟ್ ನೆ ಸೋಮವಾರ ನಾ ಹಾಲ ಹಾಕೋದ ಕದ ನವ ಗಪ್ಪೆ
ಹಾ ಅಕ್ಕ ಪಶ್ಟನೇ ಸೋಮವಾರನ ಹಾ ಹಬ್ಬದಲ್ಲೇ ಹಬ್ಬ ನಮ್ದು
ಹ್ಮ್ ಏನು ಉಂಡಿ ಅದು ಏನಾದಾರು ಮಾಡ್ತೀರಾ ನೀವು
ಶೇಂಗಾ ಉಂಡಿ ಆಮೇಲೆ ಎಳ್ಳುಂಡಿ ಮಂಡಕ್ಕಿ ಉಂಡಿ ಗುಳಿಗೆ ಉಂಡಿ
ಹಾ ಅಷ್ಟೊಂದ್ ಐದ್ ತರ ಉಂಡಿ ಮಾಡಸ್ತಿರಂಗಾರೆ ನಾವ್ ಮದ್ವಿಕಿನ ಮುಂಚೆ ಪಂಚಮಿ ಹಬ್ಬ ಮಾಡುವಾಗ ನಮ್ಮಲ್ಲಿ ನಮ್ಮ್ ಅಜ್ಜವರೆಲ್ಲಾ ಕೊಬ್ಬರಿ ಬಟ್ಲಾ ಕಟ್ಕೊಡ್ತಿದ್ರಪ್ಪಿ ಕೊಬ್ಬರಿ ಬಟ್ಲಕ್ಕೆ ದಾರ ಕಟ್ಟಿ ಆಟಾಡ ಕೊಡ್ತಿದ್ರು ಪಂಚ್ಮಿ ಹಬ್ಬದಲ್ಲಿ ಆಮೇಲೆ ಜೋಕಾಲಿ ಕಟ್ ದ್ರು ಮನೇಲಿ ಜೂಕಾಲಿ ಎಲ್ಲಾ ಆಟ ಆಡ್ ಕುಂತ ಟಿ ವಿ ನೋಡ್ಕೊಂತಾ ಮಜಾ ಮಾಡ್ತಿದ್ವಿ ಈಗೆಲ್ಲಾ ಇಲ್ಲಿ ಮದ್ವೆ ಆದ್ಮೇಲೆ ಕಡೆ ಎಲ್ಲಾ ಹಂಗಿಲ್ಲಪ್ಪಿ ಪಂಚಮಿ ಹಬ್ಬ ನೀ ಹಳ್ಳಿ ಸೈಡ್ ಅಲ್ಲೆಲ್ಲಾ ಇಲ್ಲಿ ಹಳ್ಳಿ ಹಿಟ್ಟಿನ ಉಂಡಿ ಅಂತ ಮಾಡ್ತಾರ ಈ ಗೋಧಿ ಹಿಟ್ಟು ಮತ್
ಪ್ರಸಾದಕ್ ಮಾಡ್ತಾರೆ ಹೌದು
ಹ ಅದೇ ಪ್ಪಿ ಗೋಧಿ ಮತ್ತೆ ಕಡ್ಲೆ ಕಾಳನ್ನ ಗಿರಣಿ ಹಾಕಿಸ್ತಾರೆ ಅದನ್ನ ಹಿಟ್ ಮಾಡ್ ಅದ್ನ್ನೇ ಬೆಲ್ಲದ ನೀರ್ ತೆಗೆದು ಉಂಡೆ ಕಟ್ತಾರ ಕಡ್ಲಿಕಾಳ ಉಸುಳಿ ಬಟಾಣಿ ಉಸುಳಿ ಮಾಡಿ ದೇವ್ರರಿಗೆಡೆ ಇಡ್ತ ಅಂದ್ರೆ ಪಂಚಮಿ ಹಬ್ಬ ಮುಗಿತ್ ಇಲ್ಲಿ
ಹ್ಮ್ ಅಷ್ಟೇ ಪಂಚಮಿ ಹಬ್ಬ
ಹಾ ನಿಮ್ಮ ಹಳ್ಳಿಯ ಒಳಗ್ ಗಣಪತಿ ಜೋರ ಮತ್ತೆ
ಹಾ ಗಣಪತಿ ಜೋರು ಓಣಿ ಓಣಿ ಗಣೇಶನ್ ಇಡ್ತ ತರ ಮನೆಯೊಳಗೆ ಕೋಣಿದಾಗ ಪಟ್ ಪಟ್ಟಿ ಎತ್ತದ್ ಬರ್ತಾರ ಪಟ್ಟಿ ಎತ್ಕೊಂಡ್ ಹೋಗಿ ಗಣೇಶನ ಹಬ್ಬ ಜೋರು ಮಾಡ್ತಾರ್
ಗಣಪತಿ ಅದ ನೋಡ್ ಬರ್ತಯ ಪಿ ನೀನ್
ನಮ್ ಊರಾಗ ಹಾ ಹೋಗಿರ್ತಿವಿ ಫ್ಯಾಮಿಲಿ ಫ್ರೆಂಡ್ಸ್ಯಲ್ ಎಲ್ಲ ಹೋಗ್ ಬರ್ತಿ ನೋಡ್ಕೊಂಡು
ಹೌದೌದು ಐದನೇ ದಿಸ ಏಳನೇ ದಿಸ ಒಂಬತ್ತನೇ ದಿನ ನಮ್ ನಮ್ ಊರಲ್ಲಿ ಇಲ್ಲ ಪಿ ಮದ್ವೆಕಿನ ಮುಂಚೆ ಊರ ಫುಲ್ ದೊಡ್ ದೊಡ್ಡ ಗಣಪತಿಗಳು ಇಡ್ತಿದ್ರು ಅಲ್ಲ ಇರ್ತಿದ್ವಾ ಬಟ್ ಈಗ ಇಲ್ಲೆಲ್ಲ ಬೇರೆ ಬೇರೆ ಒಳಗ್ ಇಟ್ಟಿರ್ತಾರ ಬಟ್ ಅಂದ್ರೆ ನಮ್ಮ್ ಊರಿಂದ ಇಲ್ಲಿ ಸಿದ್ದ ರೋಡ್ ಮಟ್ಟದೊಳಗ ಗುಡಿ ಒಳಗ ಇಟ್ಟಿರ್ತಾರಪ್ಪಿ ಇಲ್ಲಿ ಹನ್ನೊಂದ್ ದಿನಕ್ಕದು ಗಣಪತಿ ಹೋಗೋದ ಇಪ್ಪತ್ತೊಂದ ದಿನದ ಮಟಾನು ಒಟ್ಟ ಇಲ್ಲಿ ಸೌಂಡ್ ಇದ್ದೇ ಇರತ್ತತ್ ನೋಡ ಗಣಪತಿದು ಎಲ್ಲಾ ಮೆರವಣಿಗೆನೂ ಎಲ್ ಊರೊಳಗ ಇಟ್ಟಿರೋ ಅಷ್ಟು ಗಣಪತಿನೂ ಇಲ್ಲಿ ನಮ್ಮ ಮನ ಓಣಿಗೆ ಮೆರವಣಗಿ ಬಂದೆ ಈ ಕಡೆ ಮುಂದೆ ಬಸ್ ಸ್ಟ್ಯಾಂಡ್ ಕಡೆ ಅದು ತಿರ್ಗೋದು ನೋಡು
ಹೌದಕ್ಕ ಡೀಜೆ ತಗೊ ಬಂದು ಡೀಜೆ ದಿಂದ ಇದು ಮಾಡ್ಕೊಂಡ ತಗೊಂಡ ಹೋಗ್ತಾರಲ್ಲ ಗಣೇಶ
ಹೌದಪ್ಪಿ ಈಗ ಡಿಜೆ ಎಲ್ಲ ಮತ್ತೊಂದ್ ಸ್ವಲ್ಪ ಬ್ಯಾನ್ ಮಾಡ್ತಿದರೆ
ಹೌದು ಈ ಹೋದ್ ವರ್ಷ ಬಂದ್ ಮಾಡಿದ್ರಲ್ಲ ಅಕ್ಕ
ಈ ಕೆಲವೊಬ್ಬರು ಸಂಘಗಳಿಂದ ಈಗ ಇಷ್ಟಿಷ್ಟೇ ವರ್ಷ ಯುವಕರ ಸಂಘ ಇಪ್ಪತ್ತೆರಡು ವರ್ಷ ಹಾ ಒಬ್ಬೊಬ್ರು ಇಟ್ಕೊಂತ ಬಂದಿರ್ತಾರಲ್ಲ ಅಂತಾರದು ಏನ್ ಮಾಡಿದ್ರುನು ಕೆಳಂಗ್ ಲ್ಲ ಅವ್ರಲ್ಲಾ ಪೊಲೀಸರಿಗೆ ಇದ್ ಮಾಡಿ ಗಣಪತಿ ಹಬ್ಬ ಜೋರ ಮಾಡ್ತಾರ
ಹೌದಕ್ ಒಬ್ಬೊಬ್ಬರು ಮಾಡ್ತಾರ್
ಹ್ಮ್ ನಾವ ಐದ್ ದಿನ ಪಿ ಗಣಪತಿ ನಮ್ಮಲ್ಲಿ ಈ ಸರಿಯಿಂದ ನಾವು ಸ್ವಲ್ಪ ಸ್ಪೆಷಲ್ ಆಗಿ ಗಣಪತಿ ನಮ್ದು ಜೋರ ಐದ್ ದಿನ ಇಡ್ತೇವಾ ಮೂರನೇ ದಿನದಿಂದ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಚ್ಚಿಸ್ಬೇಕು ಅಂತ ಅನ್ಕೊಂಡಿವಿ
ಹ್ಮ್ ಹ್ಮ್ ಹ್ಮ್ ಗಣೇಶನ ಹಬ್ದಾಗ ಹಚ್ಚೋಸ್ತಾರೇನಾಕ್ಕ
ಅಂದ್ರೆ ಮದ್ ಇದ ನನ್ ಕನ್ಸಿವ್ ಆದ್ಮೇಲೆ ಹಚ್ಚಿಸೋದ್ ಬಿಟ್ವಿ ಅದ ಅವಾಗ ಬೇರವ್ರು ಮಾಡಿದ್ರು ಪೂಜೆ ಬಟ್ ನಾ ಅವಾಗ ಕೂರಕ್ ಆಗಿರ್ಲಿಲ್ಲ ಅದಕ್ಕೆ ಈ ವರ್ಷದಿಂದ ಗಣಪ ಪ್ರತಿ ಹಬ್ಬದಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ ಪ್ರತಿ ವರ್ಷ ಅಂತೇಳಿ ಹಂಗೆ ಹ್ಮ್ ಮೂರನೇ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಚ್ಚಸಿವಂದ್ರ ನಮ್ಗು ಒಳ್ಳೇದಕತ ಐದ್ ದಿನ ಇರ್ತಾನಲ್ಲಾ ನಮ್ಮ ಮನಲಿ ಗಣಪತ ಗಣಪತಿ ಒನ್ನೆ ದಿನ ಇಲ್ಲಿ ಗುದ್ಗುನ್ ಹುಗ್ಗಿ ಅಂತ ಮಾಡ್ತಾರಪ್ಪಿ ಅಲ್ಲೆಲ್ಲಾ ಆ ಕಡೆ ಕಡಬು ಚಕ್ಲಿ ಹಿಂಗೆಲ್ಲಾ ಮಾಡ್ತಾರಾ ನಮ್ಮಲ್ಲಿ ಐದ್ ತರದ ಹಾ ಮೋದಕ ಪಂಚ ಕಜಾಯ ಮಾಡ್ತಾರ ನಾನು ಪಂಚ ಕಜಾಯ ಮಾಡ್ತಿನಿ ಬಟ್ ಇದನ್ ಮಾಡಲ್ಲಪ್ಪಿ ಆ ಏನ ಬೇರೆ ಉಂಡಿ ಇವೆಲ್ಲಾ ಏನ್ ಇದು ಮಾಡಲ್ಲ ನಾವು ಹ ಏನ್ ಮಾಡ್ತೇವಂದ್ರ ಗುದ್ಗುನ್ ಹುಗ್ಗಿ ಅಂತ ಮಾಡ್ತೇವಪ್ಪಿ ಕೇಳಿದಯ ನೀನ್ನ ಕೇ ಅಂದ್ರೆ ಇದು ಗೋಧಿ ಹಿಟ್ಟು ನಾದಿ ಅದನ್ನ ಕೈಲೆ ಹೊಸಿಯೋದಪ್ಪಿ ಶಾವಗೆ ಟೈಪ್ ನಿನಗ್ ತಳ್ಳಗ್ ಹೊಸ ತೆಳ್ಳುಗ್ ಹೊಸಿಯೋದು ಇಲ್ಲಾ ದಪ್ಪ ಹೊಸಿಯಕ ಆಯ್ತು ಅಂದ್ರೆ ದಪ್ಪ ಹೊಸಿಯೋದು ಅದನ್ನ ಹೊಸದು ಒಂದ್ ತಾಸ ಎರಡ್ ತಾಸ ಬಿಸಿಲಲ್ಲಿ ಸ್ವಲ್ಪ ಒಣಗಸಿ ಆಮೇಲೆ ಅದನ್ನ ಬೆಲ್ಲದ ಹ್ಮ ಬೆಲ್ಲ ಕರಗಸಿ ಅದ್ರೊಳಗ ಒಣ್ಕೊಬ್ರಿ ಆಮೇಲೆ ಶಾವ್ಗೆದು ಹೊಸ್ದಿದ್ದ ಸ್ವಲ್ಪ ಒಂದ ಅರ್ಧ ಬೆಂದಿರುತ್ತಲ್ಲ ಬೆಂದ ಬಿಸಲಗ್ ಒಣಗಿರತ್ತೆ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಬಿಸಲಗ್ ಒಣಗೆ ಹೋಗಿರುತ್ತ
ಹೌದಾ
ಎಲ್ಲಿ ಆಮೇಲೆ ಒಂದ್ ಸ್ವಲ್ಪ ಕುದಿ ಬರೋ ಮುಂದ ಲಾಸ್ಟ್ ಒಂದ್ ಸ್ವಲ್ಪ ಪುಟಾಣಿ ಹಿಟ್ಟು ಕೂಡಸ್ಬೇಕು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಮಾಮೂಲಿ ಹೆಂಗ್ ಇದು ಪೈಸ ಅದು ಮಾಡ್ತೆವ ಸೇಮ್ ಹಂಗೆ ನೋಡಪಿ ಅದು ಒನ್ನೆ ದಿನ ಐದನೇ ದಿನ ಗಣಪತಿ ಹಬ್ಬದಲ್ ಹಂಗೆ ಅ ನಡುಕ ಮೂರ್ ದಿವ್ಸ ಬೇರೆವರ ಒಂದಿನ ರೊಟ್ಟಿ ಪುಂಡಿ ಪಲ್ಯ ಅಂತೇಳಿ ಎಡಿ ನೈವೇದ್ಯ ಮಾಡಿರ್ತಾರ ಗಣಪತಿ ಹಬ್ಬ ಆಗಿ ಮರದಿಸ ಇಲಿವಾರ ಅಂತೇಳಿ ಇಲಿಯಪ್ಪಗ ಅಂತೇಳಿ ಬೇರೆ ನೈವೇದ್ಯ ದೈ ಮಾಡಕ್ಕ ಕಡಬ್ ಮಾಡ್ತೇವಪ್ಪಿ ನಾವು ಹಾ ಮೊಸೂರು ಬುತ್ತಿ ಒಬ್ಬೊಬ್ರು ಗಣಪತಿನ ತಂದಿದ ದಿವ್ಸಾನು ಮಾಡ್ತಾರೆ ಕಳ್ಸ ಮುಂದನು ಮೊಸರು ಬುತ್ತಿ ಇದ್ ಮಾಡ್ ಮಾಡ್ತಾರ ನಮ್ಮಲ್ಲಿ ಇದೇನ ಇಲ್ಲಾಪ್ಪಿ ನಾವ್ ಗಣಪತಿನ ಅಷ್ಟೇ ತರೋದು ಪಂಚಕಜಾಯ ಮಾಡಿ ಇಟ್ಟರ್ತಿನಿ ಅದನ್ ಬಿಟ್ರೆ ಐದ್ ತರದ ಹಣ್ಣ ಇಟ್ಟಿರ್ತಿವೆ ಬೇರೆ ಇನ್ನೇನಿಲ್ಲ ನಮ್ಮಲ್ಲಿ ನಾವು ಮತ್ತ ಮೂದಲಿಂದ ಮಾಡ್ಕೊಂತ ಗಣಪತಿ ಹಬ್ಬ ಹೆಂಗ್ ಮಾಡ್ಕೊಂತ ಬಂದಿದಾರ ಅದನ್ನೇ ಈಗ ಕಂಟಿನ್ಯೂ ಮಾಡ್ತಿರೋದು ಹ್ಮ್ ಮತ್ತ ದಸರಾ ಹೆಂಗ ನಿಮ್ಮಲ್ಲಿ
ದಸರಾ ಒಂಬತ್ತ ದಿನ ಇದು ಪೂಜೆ ಮಾಡ್ತೇವೆ ಅಕ್ಕ ನಾವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ
ಬನ್ನಿ ಗಿಡದ ಪೂಜೆ ಅಪ್ಪಿ ಹಾ ಹಾ ಹಾ ಮತ್ತೆ ಇದು ನೀನು ಪೂಜೆ ಹಿಡ್ದಿರ್ತಯಪಿ ಒಂಬತ್ ದಿನ
ಹಾ ಅಕ್ಕ ಮಾಡ್ತೀವಿ ನಾವು
ಘಟ್ಟ ಹಾಕ್ತೀರಾ
ಇಲ್ಲ ಇಲ್ಲ ನಾವ ಗಟ್ಟ ಹಾಕಲ್ಲ ಬಟ್ ಪೂಜೆ ಅಷ್ಟೇ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಎಲ್ಲಾ ಮಾಡ್ಕೊಂಡು ಬನ್ನಿ ಗಿಡಕ್ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತವಿ ಅಂದ್ರೆ ಮಾರ್ನಿಂಗ್ ಐದ್ ಗಂಟೆ ಆರ ಗಂಟೆ ಒಳಗ್ ಹೋಗ್ತಿವ
ಹಾ ಸೂರ್ಯ ಹುಟ್ಟೋದ್ರ ಒಳಗೇನೆ ಬನ್ನಿ ಗಿಡದ್ ಪೂಜೆ ಮುಗಿಸಬೇಕಪ್ಪಿ ಬನ್ನಿ ಮರದ್ ಪೂಜೆ ಅಂತೆ ಹೌದು ಹಡಿತಾರ ನಾನು ಮಾಡಿದ್ದೀನ ಆ ಪೂಜೆ
ಹಾ ಸೀಗಿ ಉುಣವಿ ಮಾಡ್ತೇವಿ
ಹಾ ಸೀಗ ಹಣ ಇಲ್ಲಿ ನಮ್ಮಲ್ಲಿ ಜೋರ ಅಪ್ಪಿ ಹೌದೌದು ಇಲ್ಲಿ ವೆರೈಟಿ ವೆರೈಟಿ ಮ ಅಡ್ಗೆಗಳು ಚಟ್ನಿ ಪುಡಿ ಅಂತೆ ಆಮೇಲೆ ಏನೇನ್ ನೂರ ಆಂತರ ಅ ಎಲ್ಲ ಅಡಗೆ ಮಾಡ್ಕೊಂಡು ಹೋಗಿ ಹೊಲಲ್ಲ ಎಲ್ಲಾ ಪೂಜೆ ಮಾಡಿ ಹೌದೌದು ಜನ ಜಾಸ್ತಿ ಬರ್ಬೇಕು ಊರಿಂದ ಅವ್ರರು ಇವ್ ಬರ್ಬೇಕು ವೆರೈಟಿನ ಜಾಸ್ತಿ ಆಗ್ತಾವ ಪೂಜೆ ಮಾಡಿ ಏ ನಾವವು ಮಾಡ್ತವಿ ಮತ್ತೆ ಒಪ್ಪಿ ಸೀಗಿ ಹುಣ್ವಿ ನಮ್ಮಲ್ಲಿ ನಾವು ಚೆನ್ನ ಮಾಡ್ವೆ ನಮ್ಮವು ಹೊಲ ಇದಾವ ಹೊಲಕ್ಕ ಹೋಗಿ ನಾವು ಎಲ್ಲ ಪೂಜೆ ಮಾಡಿ ಅಹ ಊಟಗಿಟ ಎಲ್ಲಾ ಚೆನ್ನಾಗ ಆಗತ್ ನಮ್ದು ಹೊಲದಲ್ಲಿ ಏನೇನ್ ಅಡ್ಗೆ ಮಾಡ್ತಿೀರಪ್ಪಿ ನೀವು
ನಾವು ಎಲ್ಲಾ ಮಾಡ್ತೇವ ಅಕ್ಕ ಚ ರೊಟ್ಟಿ ಪಲ್ಯ ಎ ಮುಂದ ಮೂರ್ ತರದ ಪಲ್ಲ್ಲಯ
ಹಾ ನಮ್ಮಲ್ಲಿ ಐದ್ ತರದ ಪಲ್ಯ ಹಪ್ಪಿ ನಾವು ಇಲ್ಲ ನಮ್ದು ಐದ ತಾರಕ್ ಪಲ್ಯ ಮಾಡ್ತೇವಿ ಉಂಡ್ ಗಡಬ ಅಂತ ಮಾಡ್ತಾರೆ ಇಲ್ಲಿ ಸೀಗಿ ಉಣ್ಲ್ ಮಾತ್ರ ಅದು ಉಂಡ್ ಗಡಬ್ ಮಾಡೋುದು ಉಂಡ್ಗಡ ಮಾಡಿ ಆಮೇಲೆ ಹಸಿಮೆಣಸಿಕಾಯಿ ಪಲ್ಯ ಅದು ಬೇರೆ ಮಾಡ್ತಾರೆ ಅದನ್ನ ಮತ್ತುತ್ತೆ ಕೆಂಪು ಖಾರ ಚಟ್ನಿ ಪುಡಿ
ಐದ್ ಕಡು ಐದ್ ಕಡುಬಂತೂ ಕಂಪಲ್ಸರಿ ತಿನ್ಬೇಕವಾಗ
ಹ ಕಡೆ ಬಂತ ನಾವು ಮಾಡೆ ಮಾಡ್ತೇವಪ್ಪಿ ಅದಾಗತ್ತೆ ಗೌರಿ ಹುಣ್ಮಿಲಿ ಸಕ್ರೆ ಗಂಬಿ ತಗೊಂಡಂಬರ್ತಾರಾ ನಿಮ್ಮಲ್ಲಿ
ಹಾ ಅಕ್ಕಾ ತಗೊಂಬರ್ತಾರ ಸಕ್ಕರೆೆ ಗೊಂಬಿ ದಂಡಿ ಕೋಲುಂಗ್ರ ತಗೊಂಬಂದಿರ್ತಾರ
ಈ ಸೋದರತಿಿ ಕೂಡ
ಹ್ಮ್ ನಮ್ಮ ಅಜ್ಜ ಅಜ್ಜಿ ತಂದಿರ್ತಾರ
ಹಾ ಹಾ ನಾವು ಸಕ್ರೆ ಒಮ್ಮಿ ತಗೊಂಡ್ ಈಗೂ ನಮ್ಮ್ಊರಲ್ಲಿ ಇದವಿ ನಾ ಆಯ್ತಪ್ಪೇ ಸರೆ ಇದು ಗೌರಿ ಹುಣ್ವಿಗೆ ಸಕರೆ ಗೊಂಬೆ ತಗೊಂಡ ಎಲ್ಲಾ ಅದ್ರಲ್ಲಿ ದೀಪ ಇಟ್ಕೊಂಡು ಅಂದ್ರೆರಡು ಸುಮ್ಮರಿ ಎ ಹಾಕೊಂಡು ದೇವ್ರು ಮುಂದೋಗಿ ಹಾ ಎಲ್ಲ ದೇವಸ್ಥಾನಕ್ಕ ಇಲ್ ಮನೆ ಹತ್ರ ಏನ ಇವಲ್ಲ ಅ ದೇವಸ್ಥಾನಕ್ಕೆ ಹೋಗಿ ಆರ್ತಿ ಮಾಡಿ ಬರೋದ
ಬರೋದು ಹ್ಮ್
ಹ್ಮ್ ಒಂದೊಂದ ಕಡೆ ಹಂಗಿರ್ತಾವ ಒಂದೊಂದ್ ಕಡೆ ಹಿಂಗ ಇರ್ತಾವ ನಮ್ದು ದಸರಾದಲ್ಲಿ ಒಂದೇ ದಿನದ್ ಘಟ್ಟಾಪಿ ಒಂಬತ್ ದಿನದ ಎಲ್ಲಾ ಘಟ್ಟ ನಾವವು ಹಾಕೋದಿಲ್ಲ ನಮ್ಮಲ್ಲಿಯಲ್ಲಿ ಹ ಒಂಬತ್ತಿನ ದೀಪ ಹಾಕ್ತಾರ ಒಬ್ಬೊಬ್ರು ಒಂಬತ್ತ ತರದ ಕಾಳುಗಳೆಲ್ಲಾ ಹಾಕಿ ಹಾಕಿ ಮಣ್ಣಲ್ಲೆಲ್ಲಾ ಹಾಕಿ ಒಂದನೇ ದಿನ ಅದ್ ಘಟ್ಟ ಅಂತ ಹಾಕ್ತಾರಪಿ ಅದು ಒಂಬತ್ ದಿನದ ಮಠ ಅಂತಂದ್ರೆ ಸ್ವಲ್ಪ ಪೈರ್ ಬಂದಿರುತ್ತೆ ನಮ್ದ ಹಂಗಿಲ್ಲಾ ನಮ್ದು ಒಂದೇ ದಿನದ ದಪ್ಪಿಗಟ್ಟ ನಾವ್ ಹಾಕ ಹೌದು ಇವತ್ ನಂತೆ ಡಾ ಪೂಜೆ ದಿವ್ಸ ನಾವು ಹಾಕ್ತಿೀವಿ ಹಾಕ್ಬಿಟ್ಟು ನೆಕ್ಸ್ಟ್ ಬನ್ನಿ ಮುಡ್ಕ ಕಕೊಂಡ್ ಬಂದ್ಮೇಲೆ ಮುಗೀತ್ ನಮ್ದು ಬನ್ನಿ ಹಬ್ಬ ಆ ದಸರಾ ಹಬ್ಬ ಮುಗಸೋದ್ ನಮ್ದ ವರ್ಮಾಲಕ್ಷ್ಮಿ ಮಾಡ್ತೇನಪ್ಪಿ ನೀವು
ಹಾ ಕ ಜೋರದು ವರ್ಮಾಲಕ್ಷ್ಮಿ ನಮ್ ಕಡೆ
ಹೌದಾ ಹೆಂಗ ಹೆಂಗ ಮಾಡ್ತೀರಿ ವರ್ಮಾಲಕ್ಷ್ಮಿ
ಮೀಗ ಒಂದ್ ಐದ್ ತರತ್ ಇದನ್ ಮಾಡ್ತಾರಕ್ಕ ದನ್ಸಿ ಚಕ್ಲಿ ಹೋಳ್ಗೆ ಶೇಂಗಾ ಹೋಳಗಿ ಆತರ ಎಲ್ಲ ಮಾಡಿ ಆಮೇಲೆ ದೇವ್ರನ್ ಕುುದರ್ಸ್ತಾರಕ್ಕ
ಅಂದ್ರೆ ಇದಿನ ದಿವ್ಸಾನ ಎಲ್ಲಾ ಲಕ್ಷ್ಮೀ ಆ ರೆಡಿ ಮಾಡಿ ಇಟ್ಟಿರ್ತೀರಾ
ಹ್ಮ್ ಮಾರ್ನಿಂಗ್ ಮಾರ್ನಿಂಗ್ ಪೂಜೆ ನಮ್ದು ಮಾರ್ನಿಂಗ್ ಪೂಜೆ.
ಹ ಹ ಅಂದ್ರೆ ಹಿಂದಿನ ದಿವ್ಸನೆ ಲಕ್ಷ್ಮ
ಹಾ ಲಕ್ಷ್ಮಿ ರೆಡಿ ಮಾಡಿರ್ತೇವಿ ನೈಟ್ ಎಲ್ಲ.
ಹ ಅಪ್ಪಿ ನಾನು ಈ ಸರಿ ವರ್ಮಾಲಕ್ಷ್ಮಿ ಮಾಡ್ಬೇಕಪ್ಪಿ ಒಂದ್ ವರ್ಷ ಮಾಡಿದ್ದೆ ಅದಆದ್ಮೇಲೆ ಎಲ್ಲಿ ಮಾಡೋಕೆ ಆಗ್ಲಿಲ್ಲ ಈ ವರ್ಷದಿಂದ ನಾನು ವರಮಹಾಲಕ್ಷಿ ನೀ ಮಾತಾ ಹೋಗಬಕ್ ಮತ್ತೆಲ್ಲಾ
ಹೌದಕ್ಕ ನಾವು ಮಾಡ್ತೇವಿ ವರ್ಷ ಮಾಡ್ತೇವಿ ನಾವ ಇನ್ನೇನ್
ಹಾ ಎಲ್ಲ ಅಪ್ಪಿ ನನ್ಗೂ ಮಾಡಕ್ ಇಷ್ಟ ವರಮಹಾಲಕ್ಷ್ಮಿ ಈ ವರ್ಷ ಅದೇ ನಾನು ಮುಂದ್ ವರ್ಸ ಕೊಂಡ್ ಹೋಗ್ಬೇಕ ಈ ವರ್ಷದಿಂದ ಎಲ್ಲ ಕಂಟಿನ್ಯೂ ಆಗಿ